ಕೇಳ್ತ ಇದಿಯಾ
ಹಾ ಕೆಲ್ಸುತ್ತ
ಊಟಯ್ತ ಅ
ಹಾ ಆಯ್ತಾ ನಿಮ್ದು ನಿಮ್ದು ಆಯ್ತಾ
ಹಾ
ಹ್ಮ್ ಬಿಟ್ ಬಿಟ್ಟ ಕೇಳುತ್ತಲ್ಲ ನೆಟ್ವರ್ಕ್
ಹಾ ಇವಾಗ ಇವಾಗ ಕೇಳ್ತದೆ ನೋಡಿ ಮಳೆನ
ಹಾ ಮಳೆ ಬೀಳ್ತಾ ಇದೆ
ಹಾ
ಹಾ ಮಳೆ ಬೀಳ್ತಾದೆ
ಹಾ ಇಲ್ಲೇ ಬೀಳ್ತೈತೆ
ಹಾ
ಏನ್ ಬಿರಿಯಾನಿನ
ಬಿರಿಯಾನಿ ಅಲ್ಲ
ಹಾ
ನಾರ್ಮಲ್
ಸ ಬರ್ತೈತೆ ಇಲ್ಲಿವ ಹಾ ಅಲ್ಲಿಂದ ಇಲ್ಲಿ ಬತ್ತೆ
ಹ್ಮ್ ಹ್ಮ್ ಅಲ್ಲ ಏನ್ ಮಾಡಿದ್ರಿ
ಇಲ್ಲಿ ಇಲ್ಲಿ ಚಿಕನ್ ಸಾರು
ಚಿಕನ್ ಸಾರ ಹ್ಮ ಹೇಗ್ ಮಾಡದ್ರಿ
ಅದು ಅದ ನಮ್ಮ ಅಮ್ಮನೆ ಕಲ್ಬೇಕ
ಹೌದಾ ನಿಮ್ ಗೊತ್ತಿಲ್ವಾ ಹ ಬಿರಿಯಾನಿಯಾ ಬಿರಿಯಾನಿ ನವು ಮಾಡಿಲ್ಲ ನಾಳೆ ಮಾಡ್ಬೇಕು ಇವತ್ ಮಾಡಿಲ್ಲ
ಹಾ ಅದೇ ಹೇಗ್ ಮಾಡದ ಸ್ವಲ್ಪ ಹೇಳಿ
ನಾವು ಇಟ ನೋಡ್ಕೊಂಡು ಮಾಡದು
ಹಾ ಏನ್ ಫೋನಲ್ಲಿ ನೋಡ್ಕೊಂಡ್ ಮಾಡದ
ಯಾವತ್ತು ಚಿಕನ್ ತೊಂದ ಕೊಟ್ಟೋ
ಹಾ
ಪೋನಲ್ ನೋಡ್ಕೊಂಡ
ಹಾ ಜಮನಿ ಇದಲ್ಲ ನೇನು ಅದೇ ಇವಾಗ ಜಮೀನಿ ಇದೆಯಲ್ಲ ಹಾ
ಅದ್ ಕರೆಕ್ಟಗಿ ಏನಲ್ಲ ಹ್ಮ್
ಹೇ ಹೇಳ್ತದಲ್ಲ
ಹ್ಮ್ ನಿಮ್ಮಂತವ್ರ ಹತ್ರ ಕೇಳ್ಕೊಂಡು
ಹಾ ನಮ್ಮಂತವ್ರ ಹತ್ರ ಕೆಲದ ಬಿಟ್ಬಿಟ್ಟು ಯಾರಾದ್ರೂ ಹುಡುಗ್ರ ಹುಡ್ಗಿತ ಕೆರ್ಬೇಕದು
ಹೌದಾ ಹ್ಮ್ ನಿಮ್ ಗೊತ್ತಾಗಲ್ವಾ
ಹ ಹ ಎಕ್ಸ್ಪೀರಿಯನ್ಸ್ ಇದಲ್ಲ ಅವ್ರ ಹತ್ರ ಕೇಳ್ಬೇಕು
ಹ್ಮ್ ಹೌದಾ ಇವಾಗ ಏನ್ ಹೇಳ್ಬುಟ ಮಾಡದ್ರಿ
ಇವಾಗ ಅದೇ ಅನ್ನ ಸಾರು
ಹ ಹೌದಾ
ಹ್ಮ್
ಹ್ಮ ಮದ ಮಾಡರಬೇಕ
ಹ ಹಲೋ
ಇಷ್ಟೋರ್ಲ್ಲಿ ಮುದ್ದೆ ಮಾಡ್ಬೇಕು ಅಣ್ಣ ಸರ್ ತ್ ಅಲ್ಲ
ಅಯ ಅದ್ ಬೆಳಗೆ ಮಾಡ್ಬಿಟ್ರ
ಬೆಳಿಗ್ಗೆ ಮಾಡ್ಬೋಟ್ಟು
ಅನ ಹ ಇವಾಗ ಅನ್ನ ಬೇರೆ ಸರ್ ಮಾಡಿದ್ರು
ಹ ಹೌದಾ
ಮತ್ ಏನ್ ಕೆಲ್ಸ ಮಾಡಿದ್ರಿ
ಕೆಲ್ಸ ಏನಿಲ್ಲಸ
ಹಾ
ಸುೆ ಮಳೆ ಹ್ಮ್ ಎಲ್ಲ ತೇವಾ
ಹ್ಮ್ ಹಾ ಹಾ ಸರಿ ಸರಿ ನಮಗು ವುತೆ ವುತೆ
ಹೌದಾ ಜೋರ್ ಮೂಳೆನ
ಹಾ ಹಾ ಚಿಕ್ ಚಿಕಾಣಿ ಬಳ್ತ ಐತೆ
ಚಿಕನಿಯ ನಮಕಡೆಲ್ಲ ಜರ
ಜೋರ
ಹ್ಮ್ ಅಲ್ಲಾ ರೀತದೆೇ
ಅಲ್ಲಾ ತದ ಅದೆಲ್ಲ ಹೊಡಕೆ ಎಲ್ಲ ಆಕಡೆ ಸೈಡ್ ಎಲ್ಲ ಮಳೆ ಜಾಸ್ತಿ ಅಂತೆ
ಹಾ
ಈಗ ನಮ್ ಕಡೆ ಜಾಸ್ತಿ ನಮ್ದ ಇಲ್ಲಿ ಕೌದಲ್ಯ ಅಂತ ಕೌದ ಹಾ
ಹ ಹಾ
ಈ ಕಡೆ ನಮ್ಮೂರ್ಗೆ ಬರಲ್ಲ
ಹ್ಮ್ ಕೌದ ಇಲ್ಲ ಏನ್ರಿ ನಮ್ಮಲ್ಲಿ ಬರಲ್ಲ ಅಂತೀರಾ
ನಾವು ಈ ಕಡೆ ಒಂದೊಂದು ಎಂ ಜಿ ದೋಡಿಯಲ್ಲಿ ಇರ್ತೀವಿ
ಹೌದಾ
ಹಾ ಪಕ್ಕನೆ
ಎಷ್ಟ ನಲ್ರಗುತ್ತೆ ಅಲ್ಲಿಂದ
ಹ ಹ
ನಿಮ್ಮ್ಯ ರ
ಯಾವ ಊರಿಗೆ ನಮ್ಮೂರಿಗೆ ನಿಮ್ಮೂರಿಿಂದನ
ಹ್ಮ
ಒಂದುತ್ತು ಕಿಲೋಮೀಟರ್
ಒಂದ್ ಕಿಲೋಮೀಟ್ರ
ಹಾ
ಹಾ
ಹಸ್ ಚ ಪಕ್ಕ
ಹಾ
ಹ್ಮ
ನಮ್ದ್ ಹನೂರ್ ಹ್ಮ್
ಹಾ ಹಣೂರ
ಹೌದಾ
ಕೆಲ್ಸ
ಸರಿಯಾಗಿ ಕೆಲಿಸುತ್ತಿಲ್ಲ ಅವಾ
ಹಲೋ ಬೆಳಗ್ಗೆ ಯಾವ ಕೆಲ್ಸ